ಹಲೋ ಆರಾಮ ನೀ ಆರಾಮ್ ಹ
ಹಾ ಆರಾಮ್ ನೋಡಕ್ಕ
ಹ್ಮ ಈಗ ಕುಡಿಯಂ ಬಾ ಡ ಕುಡಿತಾ ಇದೀನಿ ಹ ನಿಂದು ಆಯ್ತಾ ಹಾ ಸಾಯಂಕದ ಏರಿಲ್ಲ ನಮ್ಮ ಅಜ್ಜಿನವ್ರರು ಮಾತ್ಡಾಸಕ್ಕೆ ಬಂದಿದ್ದೆ ಅಜ್ಜಿನರ್ ಮನೆಯಲ್ಲಿ ತಿನ್ನೋಡು.
ಹ ಹೌದಾಯತಾ. ಹ್ಮ್. ಏನ್ ಮಾಡಿದ್ರಕ್ಕ ಫುಲ್ ಡೇ.
ಫುಲ್ ಡೇ ಇರುತ್ತೆ ಬೆಳಿಗ್ಗೆ ರೊಟ್ಟಿ ಪಲ್ಯ ಮಾಡಿದ್ರು ಮನೇೆಯಲ್ಲಿ. ನಾವು ನಾಳೆ ಊರಿಗೆ ಹೋಗ. ನಾಡದವ್ರಿಗೆ ಹೋಗಬೇಕಂತೇಳಿ ನನಗೆ ಡ್ರೆಸ್ ಪ್ಯಾಕಿಂಗ್ ಹಡ್ದು. ಎಲ್ಲಾ ರೆಡಿ ಮಾಡ್. ಹ ಕೊಂಡು ಎಲ್ಲಾ ಎಲ್ಲದೆಲ್ಲ ನೀಟ್ಟ ಇಟ್ಟ ಯಾರಿಗಿ ಕೇಳ ಎಲ್ಲ ಇತ್ತಲ್ಲ ಮನಿ ಸಪ್ನೀಟ್ ಮಾಡ್ದೆ ನೋಡಂಗ ಇವತ್ತೆಲ್ಲ ಫುಲ್ ಕ್ಲೀನಿಂಗ್. ಮದ್ವೆ ಗದ್ದಲ ಅಂದಾಗ್ ಎಲ್ಲದಲ್ಲೇ ಇಟ್ಟಿದ್ವ್ಯಾ? ರಸ್ತೆಗಳು, ಎಲ್ಲ ಎ ಜಾಸ್ ಇಟ್ಟು ನೀಟ್ ಮಾಡಿ ನೋಡು
ಹ್ಮ್, ಹ್ಮ. ಅಂದ್ರೆ ಇವತ್ ಫುಲ್ಲಡೇ ವರ್ಕ್ ಮಾಡಿದ್ರ ಅನ್ನ ಗತ್ತ
ಹಾ, ಫುಲ್ ಅವರ್ಸ್ ಆಯ್ತು ಮೇಡಮ್.
ಹ್ಮ್. ಅಂದ್ರೆ ಇವಾಗ ಏನ್ ಹಸ್ಬೆಂಡ್ ಊರಿಗ್ ಹೋದ್ಮೇಲೆ, ಎಜುಕಇದುಕ್ಕೆ ಹೋಗ್ಬೇಕಕ್ಕ ಸ್ಕೂಲ್ ಗಳಿಗೆ?
ಮತ್ತೆ ಆಷಾಢದಾಗ ಒಳ್ಳಿ ಬರ್ಬೇಕಲ್ಲ. ಮತ್ತೆ ಚೈನಾ ಇಲ್ಲಂದ್ರೆ ಬಿಡಲ್ಲ ಅವರು.
ಹಾ
ಹಂಗಾಗಿ ನೆಕ್ಟ್ ಇದ್ ಎಲ್ಲ ಮುಗಸ್ಕೊಂಡ್ ಹೋದ್ರ ಆಯ್ತಂತ ಪ್ಲಾನ್ ಹಾ
ಅಲ್ಲ ಅಕ್ಕ, ನೀವ ಒಂದ ಚೇಂಜಸ್ ಮಾಡ್ಬಿಡ್ರಲ್ಲ. ನೀವ ಹೋಗಬ ್ಮ ನೀವ್ ಮತ್ತೆ ಅವರ್ನೆ ಕಳ್ಸ ಬಿಡ್ರಿ, ಅವ್ರ
ಹೋಗ್ಬೇಕಲ್ರಿ ಒಂದ್ ತಿಂಗ ಒಂದ್ ತಿಂಗಳ್ ಹೋಗ್ಬೇಕಲ್ಲ ಅತ್ತೆ ಅಮ್ಮ. ಇ
ಹಾ, ಅಲ್ರಿ ಅವ್ರಗು ಒಂದ ತರ ರೆಷ್ಟ್ ಅನ್ಸುತ್ತೆ, ಅವ್ರಗು ಬಾಳ ದಿನದಿಂದ ಅವ್ರ ತವರ್ ಮನೆಗೆ ಹೋಗ್ತಿರಲ್ಲಲ್ಲ. ಹ ಹಾ, ಸ್ವಲ್ಪ ಚೇಂಜಸ್ ಇರಲಿ. ಹ
ತಿಂದು ಹೋದ್ಮೇಲೆ ಏನ್ ಹಂಗ್ಸಾರ? ನಮ್ ಮನೇಲಿ ಹೋಗೋದ್ ಬರೋದ ಐತೆ, ಇರ್ಲಿ ಬುಡು ಅನಾಕತ್ತಾರೀ.
ಹ್ಮ್
ಅದಕ್ಕೆನ್ ನೋಡ್ಬೇಕ
ಹೌದ್ರಿ. ಇಲ್ಲಕ್ಕ. ಹಾ. ಅದೇ ಎಕ್ಸ್ಪೀರಿಯನ್ಸ್ ಹೇಳ್ದೆ ನಾನು, ನಮ್ ಮನೆಯಲ್ಲಿ
ಪ್ಲಾನ್ ಹಾಕಿದ್ದೆ ಈಗ ಅದಲೇ ದಿನ ಅಂದ್ರೆ ಹೋಗ್ತಾಳ ಅತ್ತಮ್ಮ, ಒಂದ್ ತಿಂಗಳಲ್ಲಾ? ಹ್ಮ ತಿಂಗಳ ಇರಬಾರಡ್ದ ಅಂತಾರಲ್ಲ ಅದಕ್ಕೋಸ್ಕರ ಯಕ್ಚುಲ ಸಸಿನ ಹೋಗ್ಬೇಕಂತ್ರಿ.
ಹಾ ಹೌದ ಇಲ್ಲಾಕ್ಕ ನಾನ ಎಕ್ಸ್ಪೀರಿಯನ್ಸ್ ನಮ್ಮ ಸರಿ ಆದ್ರೆ ಮೇಲೆ ಹೇಳ್ದಿದೆ ನಿಮ್ಗ ಅಲ್ ಸಜೆಷನ್ ನಂದ್ ಅನುಭವದಲ್ಲಿ ಅಲ್ಲ ಏನಾಗಬಿಡ್ತು ನಮ್ಮ್ ಅಕ್ಕನ್ ಇಬರದುು ಒಂದ್ ಎಟ ಟೈಮ್ ಅಲ್ಲ ಅಕ್ಕ ಮದುವೆ ಇಬ್ಬರು ಒಂದೆ ಮನೆ ಸೊಸೆ ಅಂದ್ರ ನಾನ್ ಸೀನಿಯರ್ಸ್ ಇವಾಗ ನಾವು ಪ್ರಜೆನೆಟ್ ಇದೆ ಮನೆಯಲ್ಲಿ ಅವರು ಏನಾಗ್ಬಿಡತ ಅಂತ ಅಕ್ಕ ಹ ಹ ಅವ್ರು ಹೇಳಿದ್ದ ನನಗ್ ಅಷ್ಟೇ ರಿ ಆಷಾಡ ಆಗಿರ್ಬಹದು ಅವರ ಪ್ರಮೋಷನ್ ಅಂತ ಹೊಸದು ಅಲ್ಲ ಅಕ್ಕ ಅ ಟೈಮ್ನಲ್ಲಿ ಸ್ಟಾರ್ಟಿಂಗ್ ಒಂದ್ ವರ್ಷ ದಲ್ಲಿ ಇವು ಎರಡಕ್ಕೆ ಹತ್ತು ಅತ್ತಿ ಸೋಸಿ ಇರಬಾರ್ದ ಅನ್ನೋ ಪದ್ಧತಿ ಅದು ಅವಾಗ ಏನ್ ಮಾಡ್ಬಿಟೆ ಅಂದ್ರೆ ನಮ್ಮ್ ಅತ್ತೆ ಒಬ್ಬರೇ ಅಲ್ಲ ಏನ್ ಸೂಸೇರು ಇಬ್ಬರೂ ಊರಿಗೆ ಹೋಗಿಬೇಕು ತಾತ್ಕಾಲಾ
ಹೂ ಹೌದೌ ಹೌದೌ ಹೌದು
ಹೇ ನಾನು ಒಬ್ಳೇ ಹೇಗೆ ಹ್ಯಾಂಡಲ್ ಮಾಡಲಿ ಮನೆಯೆಲ್ಲಾ ಸಿಕ್ಕಾಪಟ್ಟೆ ಜನ ಒಂದ ಹಂಗ ಅಂತ ಹೇಳಕ್ ಅತ್ತೆದು ಊರು
ಹೌೌ
ಇವಾಗ ಒಬ್ಬರು ಕಳಸಿ ಒಬ್ರ ಇದ್ರೆ ಏನ್ ಅನುಕೂಲ ಆಗ್ತಿತ್ತಕ್ಕ ಇವಾಗ ಇಬ್ರುೂ ಹೋಗ್ಬಿಟ್ರೆ ನಮಿಂದ ಐತಲ್ಲ ನಾ ಸ್ವಲ್ಪ ವಯಸ್ಸ ಆಗಿದೆ ಅಲ್ಲ ಅಕ್ಕ ಹ್ಯಾಂಡಲ್ ಮಾಡೋದ ಆಗಲ್ಲ ಅಂತೇಳಿ ಇಲ್ಲ ನಾನೇ ಹೋಗಿತಿನಿ ನಾನೇ ಹೋಗಿತಿನಿ ನೀವು ಇಬ್ಬರು ಇರಿ ಅಂತ ಹೇಳಿದರು ಅಂತೆ
ಅಯ್ಯೋ ಇಲ್ಲ ನಾನ್ ಕೇಳ್ತೀನಿ ಹೌದೌದು ಕರೆಕ್ಟ್ ನೀ ಹೋಗಾ ನಾನ್ ಅದೇ ಅಂದೇ ಇಬ್ಬರಿಗ ಜಾ ನಮ್ಮ ಮನ್ಯಾಗ ನಂದರ ಚಂದ್ ಕೆಲ್ಸ್ತಡೆನ್ಲೆ ಯಾಕ ಸುಮ್ಮನೆ ಸುಮ್ನೆ ಇರಬಾರದು ಅಂತರ ಮ ಇರ್ಲಿ ಹೋಗಂ ಎಂತ ಮುಂದ್ ಹೋಗೋದಿರ್ತವ ಹೋಗ ಬರವ ಇರ್ತವ ಬ ತ್ತ ಅಂದ್ರು ನಮ್ ಮನ್ಯಗ ಅದಕ್ಕೆ ಸುಮ್ ಆದೆ ಕಾಲ್ಫಾಮ್ ಮಾಡ್ತಾರಂತ ಈ ಇದು ನೋಡ್ಬೇಕು ಅದಿಕೆ ಪ್ರಿಪೇರ್ ಆದ್ರ ಆಯ್ತ್ ಸುಮ್ನೆ ಇರು ಅಂತ ನಾನ್.
ಹ್ಮ ಅಕ್ಕ ಹಂಗೆಗಕ್ಕ ಪ್ಲೇ ಮಾಡೋದು ಬೆಸ್ಟ್ ಅಕ ಬಟ್ ನಾ ಏನಂತೀನಿ ಇಷ್ಟೆಲ್ಲ ಇಷ್ಟ ಎಲ್ಲ ಟೀಚಿಂಗ್ ಮಾಡಿರಲ್ಲ ಸುಮ್ನೆ ಮನೇಲ್ಲಿದ್ದು ತನಿ ಯಾಕ್ ವೇಸ್ಟ್ ಮಾಡೋದು ನೀವು ಕಲ್ತಿದ್ದೆಲ್ಲ ಆ ಮಕ್ಳಿಗ್ ಎಲ್ಲ ಯೂಸ್ ಆಗ್ಲಿ ಅಂತ. ಈಗ ನೀ ಸದನ್ಲಿ ಮನೆಗಿರೋದ್ ರಿಂದ ನಿಮ್ ಜಾಸ್ತಿ ಮೈಂಡ್ಸೆಟ್ ಆದ್ರ ಕಡೆ ಹೋಗಲ್ಲಕ್ಕ ಕೆಲ್ಸ ಕೆಲ್ಸ ಅಂತೇಳಿ ಏನ ಹಾ ಕಲ್ತದ್ ಮರ್ತಿಂದೆ ಮತ್ತೆ ಸ್ವಲ್ಪ್ ದಿನ ಆಗಿಂದ ನಿಮ್ಗ್ ಹೋಗ್ ಹೋಗ್ಬೇಕು ಅನ್ಸಿದ್ರು ನಿಮ್ಗೂ ತೊಂದ್ರೆ ಮಕ್ಳಿಗೂ ತೊಂದ್ರೆ ಅವಗ ನೀವು ಹೋಗಿ ಮಾಡಕ ಅಷ್ ಸ್ಟ್ ಆಗತ್ತ ಇಲ್ಲನಲ್ಲ ಬಟ್ ಸ್ವಲ್ಪ ಕಷ್ಟ ಅದೇ ಹದ
ಹ್ಮ್ ಏನ
ಇವಗ ಹೆಂಗ್ ಮಾಡ್ ತ್ತಿದಿರಲ ಇದ್ನೆ ಕಂಟಿನ್ಯೂಸ್ ಮಾಡಿರ ಇನ್ನು ಹೆಚ್ಚಿನ ವಿಷಯಗಳ ಬಗ್ಗೆ ನೀವು ತಿಳ್ಕೊ
ತಿಳ್ಕೊಬಡ್ತಿಲ್ಲ ನೀ ಹೇಳದು ಭೀ ಕರೆಕ್ಟ್ ಐತೆ ನೋಡಮ್ ಮತ್ ಇವತ್ ಕೇಳ್ತೀನಿ ಅದೆ ಮನ್ಯಾಗ ಏನಂತರ ಮನ್ಯಗ ವಿಚಾರ ಮಾಡ್ತನ್ರೀ. ನಾನ್ ಅದಕ್ಕೆಲ್ಲಾನ. ತಗೊಂಡುಂಟಿದ್ದ ಡಾಕ್ಯುಮೆಂಟ್ ಎಲ್ಲೇ ಬಿಟ್ಟಿದನಲ್ಲ. ನಾ ಹೋಗ. ಮುಂದೆ ಏನು ಒಯ್ದಿಲ್ಲಾ
ಇಲ್ಲ ಕ ಮರ್ತ ಶ
ಸ್ಟಾರ್ಟಿಂಗ್ ಅಲ್ಲ ಅದಕ್ಕೆ ಆಮೇಲೆ ಬಟ್ಟೆನು ಸ್ವಲ್ಪ ಉ ಇಲ್ಲಿ ಎಲ್ಲಾ ಉುಡ್ಸ ಹೋಗಿದ್ನಿ ಇನೆ ಅದಿಕ್ಕೆಲ್ಲ ಡಾಕ್ಯುಮೆಂಟ್ಸ್ ಬುಕ್ಸ್ ತಗೊಂಡಿರ್ತಿನಿ ನೋಡಾಡ್ತ ಅವ್ರ ಹೋಗಂದ್ರೆ ಹೋಗದುಟ ಅವ್ರ ಮ ಅವ್ರು ನಮ್ಮ ಮಾಮನ ಮೇಲೆ ಡಿಪೆಂಡ ನಮಸ್ತೆ ಲ್ ಡಿಪೆಂಡ್ ತಮ ಕ
ಹ್ಮ್ ನೋಡಕ್ಕ ನೀ ಇನ್ನು ಷ್ಟಿ ಷ್ಟಿ ನ್ ಢೇಸ್ ಲ ರಿಟರ್ನ್ ಎದ ಹಯ್ತಿದ್ದೀರಾ ನಾನು ಫೋರ್ ಇಯರ್ಸ್ ಮತ್ತ ಎರಡು ಮಕ್ಕಳು ಆದ್ರೂನು ಇನ್ನು ಒಂದುಡಕ್ ಮುಂಚೆ ನಮ್ಮ್ ಹಸ್ಬೆಂಡ್ ನಿಗ್ ಹೋಗೇ ಹೇಳ ನಾನು
ಹೌ ಹ ಹ್ಮ
ಹ್ಮ್ ಇಲ್ಲಕ್ಕ ನಿಜವಾಗ್ಲು ಏನಾದ್ರು ಮುಂದೆನ ಹೋಯ್ತಲ್ಲ ವರ್ಕ್ ಮಾಡ ಕೂತಿೀವಿ ಅಂದ್ರೆ ತ ಕಬ ತಾ
ಹ್ಮ್
ಈ ನಾ ನಾವ್ ಸುಮಂತಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಬಿಡ್ತ ಬೇಡ ಬೇಡಂತಿ ಹಾಸ್ತಿ ಜನ ಇರೋದ್ರಿಂದ ಸೇಫ್ಟಿ ಅಲ್ಲನ ಬೇಸಷ್ಟ ರ ಇಲ್ಲೇ ಇತ್ ಬಿಟ್ಟಿದಕ್ಕ ನಾವವು ಅಂದ್ರಲ್ಲ ಅಂದ್ರೆ ಸ್ಕೂಲ್ಗೆಲ್ಲ ಇದು ಮಕ್ಳು ಸ್ಕೂಲ್ಗ ಹೋಗಾಗ ಸಿಟಿಗ ಹೋಗ್ತವಕ್ಕ ಅಂದ್ರೆ ಅಲ್ಲೇ ಬಾಡಿಗೆ ಮನಲಿ ವಿ ಹಾ ಬೇಸ ಬಂತು ರಜಾ ಬಂತು ಅಂದ್ರೆ, ಊರಿಗ್ ಬರ್ತಿವಕ ತಾಳಾಕಕ್ಕೆ ಸುಮ್ನೆ ಯಾಕ ಅಂದ್ರ ಅಂದ್ರೆ ಏನ್ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಮಿಸ್ ಆದ್ರೂ ಬರದಿಲ್ಲ ಅಲ್ಲ ಕಾ ರಿಟನ್ ಹಂಗಾ ಏ ಆ ತರ ಇದು ಮಾಡಿಲ್ಲ ತನು
ಹೌದು ಇಲ್ಲಂದ ನಾನು ಒಂದೇಳಿ ಬಂದ್ರ ಅಂದ್ರೆ ಮತ್ತೆ ಸ್ಕೂಂಡಿಗೋಡ್ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಹೆಂಗ್ಯಾ ನಾಗಲಿ ಇತ್ ಇದ್ರ ಆಯ್ತು ಮತ್ತೆ ಸುಪ ಆಧಾರ್ ಕಾರ್ಡ್ ಅವೆಲ್ಲ ಹೆಸರು ಚೇಂಜ್ ಮಾಡಸ್ಕ್ ಇದವ ಆಮೇಲೆ ಇಂಕಾ ಇದು ರೇಷನ್ ಕಾರ್ಡ್ ಅವೆೆಲ್ಲ ಹಾಕಣಕ ಮನೆಯಲ್ಲಿ ಇದೇನ್ ಅ ಅದು ಕರೆವಂದ್ರ ಡಾಕ್ಯುಮೆಂಟ್ಸ್ ಬೇಕಲ್ಲಾ ಹಂಗಾಗಿ ತಗೊಂಡ್ ಹೋದ್ರ ಅಯ್ತು ಇರ್ತವ ಯೂಸ್ ಆಗ್ತವ ಅಂತ ಹೇಳಿ ಒಯಕತ್ತಿನ ನೋಡು
ಹಾ ಅದೇ ಅಕ್ಕ ನನ್ ಪ್ರಕಾರ ತಗೊಂಡ ಹೋಗುದು ಬೆಷ್ಟ್ ಷ್ಟ್ ನಾವ್ ಎಲ್ಲಿ ಇರ್ತೀವಿ ನಮ್ಮ ಸಾಮಗ್ರಿಗಳು ಅಲ್ಲೇ ಇರ್ಬೇಕು ಹ, ಯಾವ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದ ಅಥವಾ ಇನ್ನೊ ನ ಪರ್ಸನಲ್ ಏನಾದ್ರೂ ಆಗಿರ್ಬೋದು ನಮ್ ಜೊತೆ ಇರೋದ ಬಾಳ್ದಷ್ಟ್ ಸುಮ್ಮ್ನೆ ನಾವ್ ನಾವು ಅಂತ ಹಾಕಿರೋದು ನಮ್ ಬೇಕಾಗಿರೋದು ಮತ್ತೊಂದು ಸಾಕಿರುದು ಸುಮ್ನೆ ಮೂರನೇ ವ್ಯಕ್ತಿಗಳಿಗೆ ಡಿಸ್ಟ್ರೆಬ್ ಮಾಡ್ದಂಗಲ್ಲ ಕಣವು ಮೂರ್ನೇ ಹಕ್ತಿರಾಗಲ್ಲ ತೊಂದ್ರೆ ಕೊಡ್ತೇವಿ ಹಾ ಅಷ್ಟ್ಸುನೆ ಯಾ ಪಾನ್ಕ ಇಲ್ಲಕ್ಕ ಇವಾಗ ಏನಿಲ್ಲ ನಂದು ಮಕ್ಕಳೆಲ್ಲಾ ದೊಡ್ಡವರ್ ಆದ್ ಮೇಲೆ ನಾನೂ ನೋಡ್ಬೇಕ್ ನಿಮ್ಮ್ ಫೀಲ್ಡ್ ಗೆ ಬರ್ಬೇಕ
ಹೇ ಬಾಮಿ ಚೆನ್ನಾಗಿ ಹೇಳ್ತಿನಲ್ಲ ಒಂ ಟೀಚಿಂಗ್ ಫೀಲ್ಡ್ ಕುಶ್ ಕೊಡು ಕಿರಿಕಿರಿ ಇಲ್ಲ ಆಮೇಲೆ ಹೆಣುಮಕ್ ಮಕ್ಕಳಿಗೆ ಹೇಳ್ ಮಾಡ್ಸಿದ್ದು ಯಾಕಂದ್ರೆ ಬೆಳಗ್ಗೆ ಒಂಬತ್ತುವರಿಗಿ ಹೋಗ್ತೀವಾ ಸಾಯಂಕಾಲಾ ನಾಕುವರೆ ಮನ್ಯಾಗ ಇರ್ತೀವಿ ಸಂಡೆ ರೆಸ್ಟ್ ಇರುತ್ತಾ ಆಮೇಲೆ ನಮ್ಗ ಹೆಣ್ಮಕ್ಳಿಗೆ ಸೇಫ್ಟ ಎಂತರ್ಥ ಸ್ಕೂಲ್ ಎಲ್ಲಾ ಏನ್ ಕಿರಿಕಿರಿ ಇರಲ್ಲಾ ಬೇರೆ ಬೇರೆ ಫೀಲ್ಡಿಂಗ್ ಅಂದ್ರೆ ಸೊಪ್ ಕಿರಿಕಿರಿ ಇರ್ತಾವಾ ಬಟ್ ಆದ್ರೆ ಇದು ಖುಷಿನು ಕೊಡುತ್ತಾ ಆಮೇಲೆ ಕೆಲ್ಸನೂ ಇರುದಿರಲ್ಲ ಆಮೇಲೆ ನಾವು ಮನಿಗಿ ಟೈಮಿಗ್ ಟೈಮ್ ಟು ಮನಿಗ್ ಬರ್ತೀವಿ ಅಂದ್ರೆ ನಮ ಕೆಲ್ಸಾ ಹೆಣ ಮಕ್ಳಿಗೆ ಇದೊಂದು ಫೀಲ್ಡಿಂಗ್ ಚೆನ್ನಾಗ ಅಂತ ಆಕ್ಚುಲಿ ನಾನ್ ಏಮ್ ಇಂಜಿನಿಯರಿಂಗ್ ಇತ್ತು ನಮ್ ಪಪ್ಪಾ ಬೇಡ ಅದು ಚೆನ್ನಾಗಿರಲ್ಲಮ್ಮ ಎನಿ ಟೈಮ್ ವರ್ಕ್ ಇರುತ್ತ ಎಲ್ಲಿಬೇಕಲ್ಲಿ ಇರ್ಬೇಕು ಪುನಃ ಬೆಂಗ್ಳೂರು ಹೋಗ್ಬೇಕು ಹೆ ಮತ್ತೆ ಆಗಲ್ಲ ಅಂತ ಹೇಳಿ ನಮ ಪಪ್ಪ ನನ್ನಾ ಈ ಫೀಲ್ಡಿಗಿ ನಮ್ಮ ಅಮ್ಮ ನಮ್ಮ ಪಪ್ಪಾ ಆಕ್ಚುಲ್ ನನ್ ಏನ್ ಇರೋದು ಹ್ಮ್ ನನ್ ಹೆಚ್ಚಾಗಿ ನಂದೇ ಏಮ್ ಇರೋದೇ ಇಂಜಿನಿಯರಿಂಗ್ ಈಗ್ಲೂ ತಲ್ಯಾಗೈತಿ ನನ್ಗ ಇಂಜಿನಿಯರಿಂಗ್ ರರಿಂಗನ ಬಾಳ ಯತ ನನಗ ಇದಕ್ಕೂ ಈ ಫೀಲ್ಡಿಗಿ ಬಂದ್ಮೇಲೆ ಸ್ವಲ್ಪ ಮರ್ತಿದೀನಿ ನೋಡು
ಹೌದಾ ಅಕ್ಕಾ ಇಲ್ಲ ಹೆಚ್ಚುಲ್ ಅದು ಗೋಲ್ ರೀಚ್ ಆಗುದು ಇಂಪಾರ್ಟೆಂಟ್ ಆತ ಬಟ್ ಇವಾಗ ಅ ಒಳ್ಳೆದಕ್ಕ
ಹಾ ಮೇ
ಇದು ಎಲ್ಲ ಚಲೋ
ಹ್ಮ್ ಅಂದ್ರೆ ಪೇರೆಂಟ್ಸ್ ಮಾತಿಗೆ ಬೆಲ್ಲ ಕೊಟ್ಟಲಮಿ ನನ್ ನಮ್ಮ ಅಮ್ಮೀದ್ ಏನಿತ್ತು ಬಿ ಎಡ್ ಮುಗಿಬೇಕು ನನ್ ಮಗಳುು ಟೀಚರ್ ಆಗ್ಬೇಕು ನಮ್ ಬಿ ಎಡ್ ಮುಗಿಬೇಕು ನನ್ ಮಗು ಟೀಚರ್ ಆಗ್ಬೇಕು ಅಲ್ಲಿವರೆಗೂ ಯಾವ ಪ್ರೊಫೈಲ್ಲ್ ಬಂದ್ರೆ ತೋರ್ಸ ಇಿಲ್ಲ ಮನೆಗೆ ರಿಲೇಶನ್ ಕೇಳಿದ್ರು ಕೊಟ್ಟಿಲ್ಲ ನಮ್ಮಮ್ಮ ಒಟ್ಟು ಓದ್ಬೇಕು ನನ್ ಮಗಳು ಅಂತ ಕಾಲ ಮೇಲೆ ಇರ್ಬೇಕು ನನ್ ನಂಗಗೆ ಆಗ್ಬೇಡ್ದ ನನ್ ಮಗಳು ಅದು ಒಂದ ಮಮ್ಮಿಗೆ ಥ್ಯಾಂಕ್ಸ್ ಹೇಳ್ಬೇಕ ನಗೆ
ಚಲೋ ಅಲ್ಲಕ್ಕ ಆಟ್ಲಿ ಅಲ್ಲ ತಾಯಿದ್ದು ಕನಸ ನೀವು ನೆರದೇರಿದ್ರಿ
ಹ ಏನು ಅದೇ ಗೌರ್ಮೆಂಟ್ ಅಂದ್ರೆ ಆಗ್ಬು ಗೀತ್ ನಮ್ಮ ನಮ್ಮ ಕನಸ ನೆನಸ ಆದಂಗೆನೋ
ಹ ಆಲ್ಮೋಸ್ಟ್ ಆಗತ್ತಕ್ಕ ನೀವು ಟ್ರೈ ಮಾಡಿ ಪ್ರಯತ್ನ ಪಟ್ರನೆೇ ಫಲಲ್ಲ ಹ್ಮ್ ಅಂದ್ರ ಬಗ್ಗೆ ಹೆಚ್ಚಿನ ಹೆಚ್ಚಿನ ಮಾಹಿತಿ ಗಳೆಲ್ಲ ಆ ಇದು ಮಾಡ
ಅದೇಮ್ಮಿ ಅದಕ್ಕೆ ನಾನನ್ನು ಟ್ರೈ ಮಾಡತೀನಿ ನೋಡೋಣ ಇದೊಂದ ವಷ ಬಾಡಂತ ತಾರಲ್ಲಿವರು ಸುಮ್ಮಾ ಕಾಲ್ ಫಾರ್ಮ ಮಾಡ್ತಿ ನಂತರ ಸುಮ್ ಬೆಸ್ಟ್ ಮನೆ ಹ ಕಕ್ಬ ಬಿಟ್ರ ಆಯ್ತ ಅಂತೇಳ ಡಿಸೈಡ್ ಆಗಿ ಮೇಡ್
ಹಾಕ್ಕ ಅದು ಒಂದ್ ಬೆಸ್ೇ ಬಿಡಾಕ ನಿಮ ಚಡಿಗಲ್
ಹ ಮಿಸ ಈಗ ಮನೆ ಕೆಲ್ಸಾನು ಮಾಡ್ದಂಗ ಆಗತ್ತ ಅವ್ರಿಗುನು ಕೆಲ್ಸ ಮುಗಸ್ಕೊಂಡು ಮನೆ ಕಾಲಿದ್ದಾಗ ಓದ್ಕೊಂಡು ಆಯ್ತ್ ಎರಡು ಮೂರ್ ತಾಸ ಸಿಗದ್ ಸಿಗುತ್ತ ಮ್ಯಾಹ್ನ ಹ ಸಿಕ್ಕಾಗ ಓದ್ಕೊಂಡು ಆಯ್ತು ಚ ಮಾಡಿ ಮಾಡಿ ಹ್ಮ ಸರಿ ರಿಟರ್ನ್ ಮಾಡ
ಹಾ ಮಾಡ
ಹ